ಹಲೋ ಆರಾಮಲ.
ಹಓ ಆರಾಮ್ ಪಾನಿ ಆರಾಮದಾ.
ಆರಾಮ್ ಏನ್ ಮಾಡ್ತ.
ಗೂತಿದ್ದೇನೆ ಏನ್ ಮಾಡಾತಿ.
ನಾನ ಈ ಊಟ ಮಾಡಿದ್ದ ನೋಡು ಕ್ಲಾಸ್ ಹೋಗಕ್ ಎರಡಕ್ಕೈ್ದ
ಹೌದಾ ಹ್ಮ್.
ಹಾ ಮತ್ತೆ.
ಊಟಕ್ಕೆ ಏನ್ ಕೊಟ್ಟಿದ್ರು. ಇಲ್ಲೇ ಊರಾಗಿದ್ದೆ.
ಊರಾಗಿದ್ದನಾ. ಹ್ಮ ಏನ್ ಮಾಡ್ತಪ್ಪ
ಏನಿಲ್ಲ ಹೊಲದಾಗಿದ್ದೆ ಎಮ್ಮಿಗ ನೀರ ಮೇವ ಮಾಡಕ್
ಮತ್ತೆ. ಹ್ಮ್.
ನಾನು ಇಲ್ಲಿಯ ಇದ್ರಾಗ ಬ ಸಿಂಧನೂರಾಗ ಇದ್ದೀನಿ ಈಗ.
ಕೆಲ್ಸ ಮಾಡಕೊಂತೀನಿ ಈಗ ಕೆಲ್ಸ ಮಾಡಕಂತೀನಿ ಹಾ ಆರಾಮ್ ಆರಾಮ್. ನೀವು.
ಕೆಲ್ಸ ಏನ್ ಮಾಡಾತಿನೀನು
ಹ ಇದು ಒಂದ ಎಣ್ಣೆ ಗೊಬ್ಬರ ಅಂಗಡಿ ಕೆಲ್ಸ ಮಾಡುತ್ತ
ಅಗ
ಹ್ಮ್ ಹಾ ಇಪ್ಪತ್ ಕೊಡ್ತಾರ
ಹ್ಮ ಹ್ಮ ಏನ್ ಡಿಪ್ಲೊಮ್ ಮುಗಿಸಿದೆಲ್ಲ ಡಿಪ್ಲೋಮಾ ಗ್ರೀ
ಹ್ಮಡಿಪ್ಲೋಮೋ ಅಗ್ರಿ ಮುಗಿಸಿದ್ದೀನಿ ಹ್ಮ್ ನಿ ಚಲೋ ಆಯ್ತು ನಡಪ್ಪಲ್ಲ ಎಲ್ಲ
ಹ್ಮ್ ಹ್ಮ್ ಮಾಡಿದ್ದ ಹ್ಮ್ ಹಾ ಇಂಜಿನಿಯ ಇಂಜಿನಿಯ ಇಂಜಿನಿಯರಿಂಗ್ ಮಾಡಿನಿ
ಹ್ಮ್
ಈಗ ಸೂಟಿ ಇತ್ತು ಬಂದಿದ್ದೆ
ಹಾ ಹೌದಲಾ ಹ್ಮ್ ಮತ್ತೆ ಯಾವಾಗ ಹೋಗದು ಹಳ ಅಲ್ಲಿ
ಹೋಗ್ಬೇಕು ಸುಮಾರ ದಿನ
ಸೋಮಾರ ಹೊತ್ತ
ಹ್ಮ್ ಊಟ ಎಲ್ಲರಿ ಕೊಟರು ಹ್ಮ್ ಹ್ಮ್್ಮ್ ಏನ್ ಊಟ
ಹ್ಮ್ ಊಟ್ಟೆ ಅಕ್ಕ ನಂಬರ್ಲ್ಲಿ ಅನ್ನ ಸಾಂಬಾರು ಚಪಾತಿ ಆಡುಸರಪ್ಪಲ್ಲ ಸೌತೆಕಾಯಿ ಬೇಳೆಕಾಳು ಮಜ್ಜಿಗೆ
ಹ್ಮ್
ಹ್ಮ್ ನಿಂಬಲ್ಲ
ಹ ಬಲ್ಲಿ
ಮನೆ ಊಟೆಏನ್ತ
ಮನ್ಯಾಗ ಬುದ್ಧಿ ಕಟ್ಕೊಂಡಂಬಂದನಿ ತೋಟಕ ಮಾಡ ಮಾಡ್ಬೇಕ ಈಗ ಹ್ಮ್
ಹ್ಮ
ಹ್ಮ್ ಮುಂಜ ನಷ್ಟ ಏನ್ ಮಾಡಿರ ಬುತ್ತಿ ಅದೇ ರೊಟ್ಟಿ ಪಲ್ಲೆ
ಹ್ಮ್
ಹ್ಮ್
ಮತ್ತ ಹ ಮುಂಜೆ ನಾಷ್ಟ ಒಗ್ಗರಣೆ ಉಪ್ಪಿಟ್ಕಡಿದ್ರು
ಹ್ಮ್ ಹ್ಮ್ ಹ್ಮ್
ಹ್ಮ್ ಮತ್ತನ ಸಮಚಾರಲ್ಲ ಅವರ ಮಲ್ಲ ಅಲ್ಲ
ಎಲ್ಲಾ ಆರಾಮಪ ನೀವು ವರಾಮಲ ಎಲ್ಲ
ಹ್ಮ್ ಆರಾಮ್ ನಿಮ್ ಕಡೆ ಗಿಡ ಏನೇನ್ ಬೆಳಿತೀರಿ ನೀವು
ನಮ್ಮ ಕಡೆ ನ ದ್ರಾಕ್ಷಿ ಕಬ್ಬು ದಾಂಬ್ರಿ
ಹ್ಮ್
ಬೇಹದ ದ ಗಜಳ ಎಲ್ಲ ಬೆಳೀತಿ ನಮ್ಮ್ ಕಡೆ ಟಮಾಟೋ ಬದನಕಾಯಿ ಹ್ಮ್ ಹ್ಮ್
ೆಗ್ಗ ಬೆಳತರ ಪಲ್ಲ
ಹಾ ಎಲ್ಲಾ ಚಗ್ಕ್ಕಿ ಬೆಳಿತಿವಿ
ಹ್ಮ್ ನೀವ್ ಏನ್ ಬಿಡ
ಹ್ಮ್ ನಾವು ದ್ರಾಕ್ಷಿ ಬೆಳಸ
ಹ್ಮ್ ಮತ್ತೆ
ಮತ್ತೆ ತಗರಿ ಮತ್ತೆ ಉಳ್ಳಾಗಡ್ಡೆ
ಮತ್ತೆ
ಮತ್ತೆ ಯಜವಾನ
ಎ ಜನ್ ಮತ್ತೆ
ಜೋಳ ಗೋಧಿ ಚಲೋ ಬೆಳತಿ ಹ್ಮ್ ನಿಮ್ ಕಡೆ
ಹ್ಮ್ ಮತ್ತ ನಮ್ ಕಡೆ ಒಂದು ಹ್ಮ ಹೆಸರು ಉದ್ದು ಸೋಯಾ
ಹ್ಮ್ ಹ್ಮ್
ಮ ಭತ್ತ ಮತ್ತೆ ಶೇಂಗಾ ಕಬ್ಬು ಬೆಳೆದಪ್ಪ ನಮ್ ಕಡೆ ಕಬ್ಬ ಬೆಳೆಲ್ಲ ನಮ್ಮ್ ಕಡೆ ಬೆಳೆಲ್ಲ ಕಡೆ ಎಲ್ಲಿ ಬೀದರ್ ಬೀದರ್ ಆಕಡ ಸರ್ಪಕಡಿ ನಿ ಸಪೂರ ಹಾ ಭತ್ತ ಬೆಳಿತರು ಫೇಮಸ್ ಭತ್ತ
ಹೌದಾ ಹ ಹಾ ಹ್ಮ್ ಹ್ಮ್
ಮತ್ತ ಪೇವಸ್
ಹ
ನಮ್ ಕಡೆಗ ಮತ್ತ ಮೆ ಒಂದು ಈಗ ದೊಡ್ಡ ಆಗವೆ ಒಂದ್ ಹರದನೈದು ದಿನ ಆಯ್ತು
ಹ್ಮ್
ಈಗ ಅವನ ಕಳೆಯ ತೆಗೆೋದು ಕೆಲ್ಸ ಮಾಡತಾರೆ ದಿನ ಲೇ ಬರ್ಸ ಬರುತ್ತಾರೆ
ಹ್ಮ್
ಹ್ಮ್ ನಮ್ಮಲ್ಲಿ ಕೂಡ ಹೆಂಗೆ ಬರ್ತಾರ ಅಂತ ನಾ ಕೇಳಿನಿ ಹ್ಮ್ ಇಲ್ಲಿ ನಂಬಲ್ಲಿ ಸನ್ನೂರು ಲ್ಲಿ ಟ್ಯಾಕ್ಟರ್ ಓದತದೆ ನಂಬರ್ ಒಂದೇ ಸ್ತಂದಾಗ ಐತಿ
ಹಾ ಟ್ರ್ಯಾಕ್ಟರ್ ಟ್ಯಾಕ್ಟರ್ ಇದು ಮಾರಾಟ
ಹಾ ಮಾರಾಟ ಒಂದೇ ಸ್ಥಾನದಾಗ ಐತಿ ಮತ್ತೆ ಅತಿ ಎಷ್ಟು ಶ್ರೀಮಂತ ತಾಲೂಕು ನಮ್ಮ ಸಿಂಧನೂರು ಆಗಿದೆ ಶ್ರೀಮಂತ ತಾಲೂಕು
ಹ್ಮ್ ಹೌದೌದು ಅ
ಇಲ್ಲಿ ಫ್ಯಾಕ್ಟರಿಗಳು ಬಹಳ ಇದಿವೆ ಹೌದ ಹೌದೌದು ಹಳ ಮತ್ತೆ ಇಲ್ಲಿ ರೈತರು ಎರಡ್ಯಾಡ್ ಬೆಳೆ ಬೆಳೀಿತಾರೆ ಅದನ್ನೇ ನೆಲ್ಲ ಅಂತಾರೆ ನೋಡು ನೆಲ್ಲ ಅಂತಾರೆ ಭತ್ತಕ್ಕೆ ನಿಂಬಲ್ಲಿ ಏನಂತರ
ಹ ನಲ್ಲಿ
ನಿಂಬದನ್ಲ್ಲ ಬೆೀಳಲ್ಲ
ಇಲ್ಲಿ ಇಲ್ಲ
ಹ್ಮ
ಇಲ್ಲ
ಹ್ಮ್ ಇದು ಕ್ಲಾಸ್ ಇದೆ ಕ್ಲಾಸ್ ಇದೆ ನಮ ಇನ್ನೊ ಚಪಾತ್ ಬಿಟ್ಟ ಹೋಗಕ್ ಈಗ ತಿಂಗ
ಹೌ
ಹಾ ಹ್ಮ್ ಮತ್ತೆ
ಹ್ಮ್ ಹ್ಮ ಹ್ಮ್
ಹಾ ಇದ ಒಂದು್ ಜಾಬ್ಂದು ಅದೇ ಮೀಟಿಂಗ್ ಮೀಟಿಂಗ್ ಅಜ
ಹ
ಹ್ಮ್ ಮೀಟಿಂಗ್ ಹೋಗಕವ ನಾವು ಹ್ಮ್ ಹ್ಮ್ ಮತ್ತೆ
ಮತ್ತೆ ಮತ್ತೆ ಎಂತ ಇಲ್ಲ ನೀವೇ ಹೇಳ್ಬೇಕು ಎಲ್ಲಾ ನೀ ನೀವು ಆರಾಮ
ಹರ
ಹ್ಮ ಹ್ಮ್ ಹ್ಮ
ಹ್ಮ ಹ್ಮ
ಮಾಡ
ಹಾ ಮತ್ತೆ
ಮತ್ ಹ್ಮ್ ಕತ್ತ ಹಾ ಹಾ ಕೇೇಳತಿ ಈಗ
ಹ್ಮ್ ಹ್ಮ್ ಅಡಿಗೆ ಏನು ಎಲ್ಲಾ ಮಾಡಿಲ್ಲಂಗ್ರ ಊಟಿನ
ಇಲ್ಲ ಇನ್ನ ಊಟ ಮಾಡ್ಬೇಕ ಈಗ ್ಮ ಅದೇ ಈಗ ಸ್ವಲ್ಪ ಎಮ್ಮಿ ಹಾ ಹಾ ಬೈ
ಹ್ಮ್ ಹ್ಮ್ ಹ್ಮ್ ಯಾವದು
ಟೂ ಹಂಡ್ರೆಡ್ ಆು
ದೊಡ್ಡ ದಿತ ಪ ತಲ್ಲ
ಹ್ಮೊಡ್ ನಿಮ್ದು
ದೊಡ್ಡ ದೊಡ್ಡದು ಇಂಜನ್ ದೊಡ್ಡದ ಹಂಗಾರ ಎಷ್ಟು ಕೊಡ್ತನಿದ್ದೆ
ಅದು ಅಡುವರಿ ಎರಡೂವರೆ ಲಕ್ಷ ಹ್ಮ್ ಹ್ಮ್ ಹ್ಮ ಹಾ ಹ್ಮ್ ಮತ್ತೆ ಎಂತ ಇಲ್ಲ ನೀವ್ ಹೇಳ್ಬೇಕು ನೋಡಿ ಅದು ಮೈಲೇಜ್ ತರ್ಟಿ ಫೈ ಫೋರ್ಟಿ ಬರುತ್
ಓ ಜಾಸ್ತಿ ಬರುತ್ತೆ ಬಿಡು ಪರ್ಲ
ಹ್ಮ್ ಹ್ಮ್ ಪರವಾಗಿಲ್ಲ ಹ್ಮ ಮತ್ತೆ ಅಂತ ನಿನ್ ನಿನ್ ಬಲ್ಲಿ ಎಂತ್ದಿದೆು ಸೈತಿಡ
ಹ್ಮ್ ಎರಡು ವರ್ಷ ಆಯ್ತು ನಂದು ಬೈಕ್
ಓ ಸ್ಪಲಂಡರ್ ಚಲೋ ಬಿಡಿ ಗಾಡಿ ಹ್ಮ್ ಓ ಎಲ್ಲಿ ನನ್ ಕಿತ್ತ ಡಬಲ್ ಆಯ್ತಲ್ಲಾ ನಿಮ್ದು
ಇಲ್ಲ ಅದು ಯಾಕಂದ್ರೆ ನಾವ್ ಕೆಲ್ಸ ಮಾಡದಲ್ಲ
ಹೌದ ಹೌದು
ಹಾ ಅದಕ್ಕ ನೋಡಿ ನಾವು ಬಾ ಎಲ್ಲ ಇದ ಮಾಡ್ಬೇಕಾಗತ್ತೆ ಇಲ್ಲಂದ್ರೆ ನಮಗೆ ಅಮೌಂಟ್
ಹೌದೌದು
ಖರ್ಚು ಬಂದು ಎಲ್ಲ ಒಂದು ಹೋಗ್ಬಿಡ್ತಲ್ಲ
ಇಲ್ಲ ಮತ್ತ ದೊಡ್ಡ ಗಡೆ ಆದ ಬಿಟ್ರಿ ಎಲ್ಲಾ ಅದಕೇ
ಹ್ಮ್
ಹ್ಮ್
ಹಾ
ಮತ್ತೆ
ಮತ್ತೇನಿಲ್ ನೋಡ ಎಲ್ಲ ಖರ್ಚು ಬಾಳ ಬರ್ತೆ ಇಲ್ಲಂದ ಬೇರೆಖಡೆ ಆದ್ರ
ಹ್ಮ್ ಹ್ಮ್ ಅಂದ್ರೆ ನಿಮಗ ನಿಮ್ಮ ಕಂಪನಿಂದ ಕೊಡಲ್ವಾ
ಕಂಪನಿಯಿಂದ ಹಾ ಪೆಟ್ರೋಲ್ದ ಪೆಟ್ರೋಲ್ ಕೊಡ್ತಾರೆ
ಎಷ್ಟ ಕೊಡ್ತಾರೆ ತಿಂಗ್ಳಿಗೆ
ಕಿಲೋಮೀಟರ್ ಲೆಕ್ಕ ಕಿಲೋಮೀಟರ್ ಲೆಕ್ಕ ಕೊಡ್ತಾರೆ
ಹೌದೌದಾ ಅಂದ್ರೆ ಎಷ್ಟು ಕಿಲೋಮೀಟರ್ಗೆ ಎಷ್ಟು ಅಮೌಂಟ್ ಕೊಡ್ತಾರೆ
ಇಲ್ಲಿ ಐದು ಕಿಲೋಮೀಟರ್ಗೆ ಹಿಂಗ ಹತ್ತು ರೂಪಾಯಿ
ಹಾ ಹಾ ಹ ಕಿಲೋಮೀಟರ್ ಹತ್ತ ರೂಪಾಯಿ ಅಂದ್ರೆ ಹಿಂಗ ಅತ್ ಕಿಲೋಮೀಟರಿಗೆ ನೂರು ರೂಪಾಯಿ ಕೊಡ್ತಾರಾ
ಹಾ ನೂರು ರೂಪಾಯಿ ಕೊಡ್ತಾರಲ್ಲ ಅದ್ರಂಗ ಬೈಕ್ ದೊಡ್ಡ ಇಟ್ರೆ ಮತ್ತೆ ಹೋಗ್ಬಿಡುತ್ತೆ
ಹೌದೌದು
ಅದು ಸುನ್ ಶುನ್ಯ ಸುಮ್ನೆ ಆಫರ್ ಇಟ್ಟಾರ ಅಷ್ಟೇ ಅದು ನಿಮಗೆ ಇರ್ಲ ಅಂತೇಳಿ
ಹ್ಮ್ ಹ್ಮ್ ಹ್ಮ್ ಅಂದ್ರೆ ನಿಮ್ದು ಜಾಸ್ತಿ ಅಡ್ಡಾಡದಿತ್ತಲ್ಲ
ಹಾ ಹೌದೌದೌದು ಇಲ್ಲಾಂದ್ರೆ ಮತ್ತೆ ಕಟ್ಟೋದರ್ತ ಸರಿಯತ ನಾ ಹೊರ ಒಂಟಿನಿಡ್ಲಾ
ಹಾ ಆಯ್ತ ಆಯ್ತು
ಬಾಯ್